ಹೇಳಲ್ಲಿನು
ಹಾಸ್ಟೆಲ್ ಇದ್ದೀನಿ ಎ
ನಾನ ಇ ಕಡು ನ ಇನೆ ಇ ಕಡೆ ಸೀಗಣ ಹ ಆಯ್ತು ಆದ ಆ್ಯದ ಏನಿಲ್ಲ ಸಂದೀಪಾನ ಹಾ ಊಟ ಆ ಆ ಗೋಗರಿ ಆ ಸ ಮಲ್ಲ
ಹ್ಮ
ಹ್ಮ್
ಅನ್ನ ಸರ್ ಅದ್ರ್ ಮಾಡ್ಯಾರನಾ
ಹ್ಮ್
ಹ್ಮ್ ಹ್ಮ್
ನೀ ಎಲ್ಲಿ ಅದೆ ನೀ ಎಲ್ಲಿದೆ
ಊಟ ಮಾಡಿದ ಊಟ ಮಾಡಿ ಟೆರಸ್ ಮೇ ಬಂದು್ ಕುೂಂತಿದ ನಂಗ ಜೀವ ಅಲ್ಲ ರೂಮ
ಅದೇ ಹಾ ಇದಾ ಅಬಲ ಎಲ್ಲ ಹಬೇಕಲ್ಲ ಹಾ ಮಾಡಿ ಹೊಡ ಮಾಡ್ಯನ ಮಾಡ್ಯನ
ರೆಡ್ಡಿಯಾನ ಮಾಡಡತಣ
ರೈಡ್ಡ್ಯ ವ ಮಕಾನ ಅ ಮ ಕೊಂ ರೆಡ್ಿನ ಮಜೆ ಹ್ಮ ಮತ್ತೆ ಯಪಾ ಸರಿ ಸರಿ ಹ ಅಬೆ ಬಂದಾಗಗೆ ನಿಂಗಗೆ
ಅದ ಮ ನಂ ಕೂಡ ಆಯ್ ಹಾ ಆರಾಮ್ ನೀ ಆರಾಮ್
ಮಂಗ ದೇವ ಮಾಡಡಲ್ಲ ರೊಟ ಬರಲ್ಲ ಹಲೋ
ಹಾ ಭೇ ನಡದು ಆಕಾಶ್ ಮಾತಾಡುವ ನೀಿ
ಮಾತಾ ಮಾತಾಡ್ಬೇಾಲೆ ಹಾ ಹೇಳೈ
ಆಕಾಶ್ ನೀನ್ನ ಹೊರ ಒಂದ್ ಮಾತಾಡುವನು
ಹ್ಮ್ ಕೇಳ ಉಂಟ್ದ ಹೇಳಳ
ನೀನ್ನ ಹೊರ ಬಂದ್ ಮಾತ್ರ ಮಡ ಸುಮನ್ ಮಾಡತಿ ಮ ಉಂಡಿದಕ ಈಗ ಏನ್ ಮಾಡತಿ ಮತ್ತ
ಏನಿಲ್ಲ ಎಗೆಳಾಲ ಇದ ನು
ಆರ ಒಂದ್ ಮಾತಾಡಿನಿ ಕೇಳಬ್ರ ನು ಹ್ಮ್
ಹಲೋ
ಹಲೋಕಾಶ್ ನಡ ಒ ಅಂರೆ ಎಲ್ಲಕ್ ಹೋಗರಿ ಶೇಫಣ್ ಬಂದಿ ಮಕ್ಕ
ಏನು
ಮಂತ್ರಲ್ಲಕ್ಕೋಗರಣಡಿ
ತುರಿ ನ
ಕೆೇಳ ಉಂಟು ಕೆೇಳ ಉಂಟು ಮಂತ್ರ ಎಲ್ಲ ಕೂರ್ ನಡಿಯಲ್ಲ ಅದೆ
ಹ್ಮ್
ಅವ ಬಡಿ ಸ್ಟೇಫಡ್ ವರ್ತಿಗೆ ಹರಿ
ಹ್ಮ್ ಆಗ್ತಿರ ಅಂತಲ್ಲ ಆರೇ ತಾರೀಕ
ಹ್ಮ ಆರನೇ ತಾರೀಖ ಆಕ್ತಂದಾರ ನಾ ಶ ಶಿರನ್ ಇಲ್ಲ ಸ್ಟೇಪಂಡದಾಗ ಇಲ್ಲೊ ಗೊಬರು ಮುಂದೊಂದು ಬ್ರೀಜ್ ಕಡ್ತಾವನ
ಏನೇ
ಹ ಹೌ
ಹಲೋ
ಏನ್ ಮಾಡ್ತಾರ ಅಂತ ಏನ್ ಮಾಡ್ತಾರಂತ
ಇರಾಮ ಅವನ್ ಸ್ಟೇ ಪದಾಗ
ತ
ಇಾಖೆ ಕಡಿಸತಾನ ಫಲ್ಲಿ ಹುಡುಗ ಊಟ ಚೆಂದ ಅವರು ಎಲ್ಲ ಕಾರ್ಯ ಮಾಡ್ತಾನದ್ ನೋಡಿ ಸ ಬಂದ ಅಕ್ಷಷರಂ ಹ ಹೌದಣ ಕೈ ದಿಂದ ಎಲ್ಲ ಈಗ ಜನ ಸೇವೆ ಮಾಡ್ತಾನತ್ತವ
ಅದು
ಎಲ್ಲಷ್ಟೇ ಪಂಡದಿಂದ ಎಲ್ಲನ ಜನ ಸೇವೆ ಮಾಡುವವ ಮುಂದೆ ಎಲೆಕ್ಷನ್ ಇರತ್ತ ಅಂತ
ಹ್ಮ ಅದ ನೀಏನ್ ಮಾಡಿದ್ದ ಹೇಳ ಅವ ಅ ಅವ ಜನ ಸೇವನ ಮಾಡ್ತ ನೀ ಯಾವಾಗ್ ಮಾಡಿ
ಹಾ ಸ್ಟೇ ಪೊಂಡ್ ಬಂದಂದ್ರ ಬೆಲೆ ಎರಡ್ ಸಾವಿರ ರೂಪಾಯಿ ಬೈಕ್ ಅದ ಎರಡ್ ಸಾವಿರ ರೂಪಾಯಿ ಟಕ್ತ
ಹಾ
ಬಾಕಿ ಮಾಡ್ಕೊಂಡಂತಿದ್ದ ನ ಯಾವನಿ ಫೋನ್ ಆಗದಂಗ
ಹ್ಮ್
ಅದ ನನಗೆ ಫೋನಾ ಅದ ನ ಮನಿಗೆಫೋನಾ
ಅಲ್ಲ ಅಲ್ಲಿ ಆಯಾ ಅಂಗಡ ಹಂಗ್ ಮಾಡಿದ್ದನ್ ಬಾಕಿ
ಆ ಅಂಗಡ ಇಲ್ಲೋ ಬಂದು ಅವ ನಮ್ ತ ನ ಕಮ್ಮು ಇದು ತಗೊಂಡನ
ಏನ್
ಹಾ ಯಾರ ದದುಕನ್ದ ಏ ಏರ್ ಬಡ್ತ ಕೋಣನ್ ಶಣಿಯ
ಹ್ಮ್
ಇವಾಗ ಇನ್ ದೋಸ್ತಾಗಿ ಎ ಎಡ್ಬಡಸ್ ತಕೊಂಡ್ ಅಂತ
ಹ್ಮ್
ತಗೋತಿ ಯಾವ್ದೋ ಯಾವ್ದೋ ಎರಡ್ ಸಾವಿರ ರೂಪಾಯಿ ಕಾಯ್ದಾ ಹೇಳಡದಾರ ಅಂತೀವ್ರ ಶಣರ
ಹ್ಮ್
ಅದ ಮ್ಯನ್ ಗ್ಲಾಸ್ ಹೊಡೆದಾಗದ ಮನ್ ಇದು ಹೊಡೆದಾಗದ ಅಂತ ಖಾಲಿ
ಹ್ಮ್
ಒಳಗಿಂದಕ್ಕೆ ಏನಾಗಿಲ್ ನಾಯಿಂದ ಹೊಡದ್ದಾಗನ ಒಂದ್ ಸಾವಿರ ರೂಪಾಯಿ ಕೂಡಂದನಂತೆ
ಹ್ಮ್
ಸರ್ ಕುಡಲ್ಲ ತೋಡಿ ಬಂದ ನ ನಮ್ಮ ಅಣ್ಣ ಕುನ್ದನು
ಹ್ಮ್
ಅವ ಇದ್ರ ಅವ ಇದ್ರ ನಿಮ್ಮ ನಮ್ಮ ಮಣ್ಣ ಪೋನ್ಚ ಏನ್ ನಿಮ್ ತಮ್ಮಿ ಮಡ್ಯನಲ್ಲ ಅಂತೊಂದಲ್ಲ ಅಂತ ಆರಿಫ್ ಬರ ಫ್ರೆಂಡ್ಸ್ಗಳು ಹಂಗೆ ಜಾಗ ಆಡವಿ ಬರಲ್ಲ
ಹ್ಮ್
ನನ್ ಮಲ್ ಮುರುೂರುಪಾಯ್ದು ಅನ್ ಮಲ್ ಏಳ್ನೂರುಪಾಯಿ ಕೊಟ್ಟೋಗಿದ್ದೀವನ ಸಿರ ರೂಪಾಯಿ ಎಲ್ಲ ಹಿಂಗಕ ಹೋದ್ರಿ ಎಲ್ಲ ದ ಉದ್ರಿ ಉದಿರಿ ಉದಿ್ರ ಖರ್ಕ್ಕೆೆ ಆಯ್ತು ನಮ ಎಲ್ಲ ನ್ರ ರ್ಚ ಮಾಡ್ರಂದ್ರ ಮಾಡರ ಉದ್ರ ಹಂದಕ ಹಾಕಟ್ಟತಿ ಹ್ಮ ಅವ ಇವ್ ದೋಸ್ ತಗೋಕ್ ಹೋಗ್ಯಾರ ಅಂತ ಏ ತಮ್ಮನ ಕೈದಏ ನಡದ್ಯದ ಅಂತ
ಹಂತದಂದೆ
ಹಾ ಕೆಳ ಬಿದ್ದಂತ ಇಗ್ ಬಿ ತಗೋತಂತ ಹೋಗೇನಂತ ಫೋನ್ ಇಲ್ದಿರಿಲ್ಲ ಶಣಿ ನಮ್ಮ ಅಣ್ಣನ್ ಫೋನ್ ಹತ್ಕೊಂಡ್ ನೋಡ್ರ ತೊೊಂಡ ತೊ ತಗೊಂಬಾರ ನ ನನ್ ದೋಸ್ತು ಕರ್ಕೊಂಡ ಹೋಗೇಏನಂತೆ ಒನ್ ಕೈದ ಹಿಂದ ಹೊಡದಾಗ್ಯದಂತ
ಹ್ಮ
ಅದ ಕೊಟ್ಟ್ಯವಪ್ಪ ಏನು ಮಾಡಡದ ಚನ್ ಮಾಡ ಬರಪ್ಪಾ
ಹ್ಮ್
ನನ್ ಬೈದ್ರ ನನ್ ವಾಪೀಸ್ ಬರೋದ ಎಲ್ಲ ಮಟ್ಟದ ಎಲ್ಲದು
ಅಂದ್ರ ಕೊಟ್ರ ನೀ ಸಾವಿರ ರೂಪಾಯಿ
ಹಾ ಕಟ್ಟವ ಫೋನ್ಂತ ಯಾವತ್ತೇ ಮಾಡಾಕಿದವು ದದುಕಾನದಾರಮ್ಮ ನೆಟ್ಟ್ರದನನು ದುಖ ದುಖನ್ದವನವ ದುಖನ್ದವನ ಬೇಕೆ ಅಂತ ನ್ರಕ್ಕ
ಹಂಗದೇ ರೊಕ್ಕ ರೊಕ್ಕಾನೆ
ಹಲೋ
ಹ್ಮ್ ಅಭಯ ಫೋನ್ ಅಚ್ಚಕಥನ ಅಭಯಾ
ಹಾ ಅವೇ ಅದ್ ಕಡೆ ಅದ್ ನೋಡು
ಫೋನ್ ಅಚ್ಚಕತನ ಅಬೆಯ ಯಾಕೆ.
ಎಲ್ಲಿರೋ ನಡಿದಿರ್ಬೇಕೇಕಾನ ಕೇಳೋ ಮಾಡೋನಿನ್
ಅಬಿ ಹಾ
ಮತಾ ಅಕಾಶ್ ನಿಮ್ದ್ ಏನಡ್ರ ಏನಿಲ್ಲ ಯಾರ್ ಸಿಸಿ ಎಕ್ಸಾಮ್ ತಯಾರಿ ಮಾಡನಂತಲ್ಲ.
ನಾನ ಪಿಸಿ ಎಕ್ಸಾಮ್ ನೀನ್ನ ಎಲ್ಲ ನಿ
ಏನು ಬಸ ಕನ್ಯಕೋಲೂರ್ ಹಾಸ್ಟೆಲ್ ಬಿ ಸಿ ಎಂ ಎಲ್ಲಾ ಆಕಾಶ ಬಸ
ಹಾ ಏನಿಲ್ಲ ಯಾವ್ ಬಿಸಿಎಂ ಹಿಸ್ಟಲ್ ಚನ್ನಾಗಿ ಓದ ಹುಡುಗರೇ ಇಲ್ಲ ಅದು ಅಂತ
ಅಲ್ಲಿ ಅನ್ನತಿರು ನಮ್ಮ ಅಲ್ಲ ಆಗ್ನೇ ರೂಮ್ನ ನೀವು ಒಬ್ಬನೇ ಹೋಗಡಪ್ಪ ಸ್ಟಡಿ ಮಾಡ ಹಡುಗ ಅಂತ
ಅದೇ ಅಂತೀನಿ ಬೆಲ್ ಇರ್ಲಾರ್ದಗ.
ಹ
ಅಪ್ಪೆ
ಮತ್ತ ಏನಲ್ ನೋಡ್ರಿ ಪಿ ಎಸ್ ಸಿ ಎಕ್ಸಾಮ್ ಚೆಂದ್ ಹೋದಿರಿ ಅವ ರಿಸಾಲ್ಟ್ ತೆಗಿರಿ. ಮತ್ತೇಏನೋ ಯು ಪಿ ಎಸ್ ಸಿ ಎಕ್ಸಾಮ್ ಬಿದ್ದಗೆ ತಯಾರಿ ಮಾಡತೀರಾ ಅಂತಲ್ಲ ಹಾ
ಯಾವದಾವ್ದ್ ಯು ಪಿ ಎಸ್ ಎಕ್ಸಾಮ್ಲಿಯರ್ ಮಾಡೆ ನಡಿಲಿಲ್ಲಲ್ಲಾ
ಹಾ ಯ ಇದಿನ ಯಾವ್ದೋ ಸರ್ ಯಾವ ಸರ್ ಹೆಸರನು ಕ್ಲಾಸ್ ಕೇಳ್ತಿಲ್ಲ ದಿನಾಲು. ಹಾ ಯಾವ್ ಸ್ ಕೇಳ್ತಿ ನೋಡಿ ಗಣಿತ ಸರ್ ಅವ್ರಾ ಸಾರ್ ಹೆಸರ ಏನು
ಈ ಈಶ್ವರ್ಗಿ
ಹಾ ಈಶ್ವರ್ರಿ ಕ್ಲಾಸ್ ಸಂದ್ ಕೇಳ್ತೀಯೋಲ್ಲೋ ದಿನಾ ಲೆಕ್ಕ ಅವೆಲ್ಲ ಮಾಡ್ತೇಂತ ಹುಷಾರ್ ಹುಷಾರ ಇದೆ ಅಂತ. ಏನಐ ಐದು ಐದು ಲೆಕ್ಕ ಕೊಟ್ರ ಇದಕ್ಕೆಲ್ಲ ರೈಟ್ ಹಾಕ್ತಿ ಅಂತ
ನಾವ ಕಮನ್
ಇದ್ ಲೆನ್ರಿ ಅರಾಮ ಸರಿ ವರ್ಕೆ ಅನುಸ್ತಾದ ಸೆಲೆಕ್ಟ್ ಡಲೆಕ್ಟ್ ಆಗರ ಅಂದ್ರ ಅದ್ರೊಳಗೆ ನಮವೆಂದ್ರೆ ನೋಡ್ರಣ. ಇಲ್ಲ ಕಾನ್ಸ್ಟೇಬಲ್ ಅಂದ್ರ ಏನ್ ತಕೊಂಬತ್ರಿ ಯು ಪಿ ಎಸ್ ಸಿ ಐ ಎ ಎಸ್ ಅದರಿ ಅಂದ್ರ
ಮತ್ತೆ
ನೀವ ಹೇಳ್ಬೇಕ್ರಣ್ಣ ಸ್ಮಾರ್ಟ್ ಇದ್ದೀರಿ ಹೈಟ್ ಅದ ಆಯಟ್ ಅದ ಬಡಿ ಆರ್ಮಸೇ ಸೆಲೆಕ್ಟ್ ಆಗಿರಿ ಪಿ ಸಿ ಎಕ್ಸಾಮ್ ಏನ್ ಯು ಪಿ ಎಸ್ ಸಿ ಎಕ್ಸಾಮ್ ಬೇಕ ಏನ್ ಮಾಡ್ತೀರಿ.
ಹ್ಮ್ ಅ ಹೊಂತ ಕೆ ಮಗ
ಹ ಅಭಿ ಒಂದನನ ಅಭಿ ಅಭಿ ಊಟ ಮಾಡೇನಲ್ಲ ಆರಾಮ್ಸರಿ
ಮಾಡಿದಾವ ಅಂತ
ಹಾ ಬೈಕ್ ಮೆಲ್ ಹೋಗ ಕೆ ಬಿದ್ದ ಆರಾಮಸೆ
ಯಾದಗಿರಿಗ್ ಕೆಲ್ಸ ಅಂತ ಯಾದಿಗಿರಾಯಾಗೇ ಕೆಲ್ಸ ಮುಗಸ್ಯಕ್ಕಂದ
ಹಾ ಬೈಕ್ ಇದ್ದರು ಚಂದ ನಿಂದ್ ಸುರಪುರ್ ಬಳಿ ಯಾವೂರು
ಸುರಪುರ್ ಬಳಿ ದೇವಿಕೆರೆ
ಹಾ ದೇವಿಕೆರೆ ನಿಮ್ ಬಲ್ ವೈಕದಾನಲ್ಲ
ಅದ
ಹಾಂಂತ ಜೀವ ನಿಮ ದೋಸ್ತ ಅದ ಯಾರ ಬೇರೆ ಊಗ ಬಿದರ್ ಯಾವ ಊರಿಂದ ಊರಿಂದ ಬರ್ತಾರ ಅವ್ರ ಓಡಡ್ಲಾಕ್ದ್ ಬೈಕ್ ಅದು
ಹ್ಮ್
ರ್ ಬಳ ಇಕ್ಕೊಂಡ್ ಬೈಕ್ ತರಲ್ರೇಏನ್ೀ ಪಾರ್ವಳಿ ಹ
ಅಲ್ಲ ನಿಮ್ಮ್ ಅಂತರಿ ಬೈಕ್ ಕೊಟ್ಟಡಲಿವ ಮಲ ನಮ್ಮ
ಇ ಎಲ್ರ ಕೆಲ್ಸ ಇರ್ದಪ್ಪಾ ಶಾಪ ಪುರ ಅರ್ಜೆಂಟ್ ಆಗ ದೋಸ್ತಂಬಲ್ಲ ಅ ಅಂತ ಹೇಳ ನನ್ಪುರ ಬರುತ್ತ ನಾನನ್ ಉದಿರಿ ತಿರುಗಾಡಾರಲ್ಲ
ಅಲ್ಲ ಯಾಕೆ ನೀನ್ ಕಾಲ್ ಕೊಟ್ಟಿಲ್ಲಂಜವ್ರ
ಹೂ ದೋ ಸುರ್ಮ ಬೈಕ್ ಅದಂತ ಕೇಳ್ದವಪ್ಪಾ ಕಾಲ್ನ್ ಬೈಕ್ ಇರೋದ್ರ ನಾವು ಕಾಲ್ಕೊಂಡ ಹೋಗೋ್ರ ಣ
ಹ್ಮ್ ಇದೆ
ಹ್ಮ ಮ ದೋಸ ಬೈಕ್ ನೀವ ನ್ ಮಾಡ್ ಏನ್ ಮಾಡ ಮತ್ತ ಹಬೇಕಲ್ಲ ಏನೇನ್ ನಡದ ತಯಾರಿ ಹೆಂಗ ಹದ
ಹಾ ತಯಾರಿಲ್ಲ ಏನಿಲ್ಲ
ಅನುವತನ
ಬಸ್ ಬಸ್ ಸೈಕಿದ ಎಲ್ಲ ಏನಾಯ್ತು ಸ ಅದು ಮೆಸರ್ ಬಂದ ಎಲ್ಲ
ಹ್ಮ್ ಬಂದ ನಮ್ಮ ಅಪ್ಪು ಅ ಫೋನ್ ಪಪಡ
ಹಾ ಕೇಳ ಮೇಳಫೋನ್ತ್ ಕೇಳು ಬಂದಿಲ್ಲ ಅಂದ್ರೆ ನಿಮಳ ಆಗ್ ಬರತ್ತ ಅ ಬಕ್ಷೆ ಮತ್ತ
ಹ್ಮ
ಸಾವಕಕಾರಲತನಲ್ಲ ಅದು ಏನೋ ಅ ಆನ್ಲೈನ್ ಅಪ್ಲಿಕೇಶನ್ ಆಾಕ್ಬೇಕಂತ ಸ್ಕ್ಯಾನ್ ಮಾಡ್ತಾರ ಅಂತಲ್ಲತನ
ನ ನ ನಾ ಇದ ಪಸ್ಟ್ ಮಾತ ಮಾಡಿಸಿದ್ದೆ
ಹಾ ನಂಗ್ ಭೀ ಗೊತ್ತಿಲ್ಲ ನಾ ಯಾವತ್ ಭ ಆಾ ಬಸ್ ಬ ಸಮದ ನೋಡಿಲ್ ನಾರ ಫಸ್ಟ್ ಟೈಮ್
ಹಾ
ನಾ ನಾವ್ ಪೂರ ಎಲ್ಲ ದಿನ ನಡ್ಕೊತ ಹೋಗ್ೀವಿ ನಡ್ಕೋತ ಬರ ಬಸ್ ಬಸ್ ಇಲ್ಲ ಎಸ್ ಬಸ್ ಇಲ್ಲ ಿ ಆಟನೇ ಇಲ್ಲ ಅ ಆಟನೇಲ್ಲ ಬಸ ಇನ್ನು ನಡ್ಕೊತ ಹತಿದೇವು ನಡ್ಕೊತಗೋತೀವಿ ಆರಾಮ್ ಸರಿ
ಹಾ
ಮತ್ತ ತೆನ್ನಡದ ಎಲ್ಲ ಆರಾಮ ಅಲ್ಲ ಅದು ಯ್ ಬಸ್ ಪಾಯಸೆನ ಅದ ನೋಡ ಅದು ನಿಮ್ ಪಪ್ಪ ಕಚ್ ಕೇಳ ರಿಕ್ವೆಸ್ಟ್ ಆಗ ಎಕ್ಪೆಕ್ಟೆಡ್ ಆಗದಸ ಅಲ್ಲಿ ಇದು ಹೋಗಿ ಮಾಡ್ತಾರದು ಇನ್ನೊ ಮೇಳ ಹೋಗಿ ನೋಡ್ರತ್ತೆ
ಹ
ಇಲ್ಲ ಇಲ್ಲ ಅ್ ಅವ ನಂಬರ್ ಇರುತ್ತ ನೋಡಿ ಸರ್ಚ್ ಮಾಡ ನೋಡ್ತಾರ ಅವ್ ಬಂದದ ಇಲ್ಲ ರಿಜೆಕ್ಟ್ ಆಗ್ಯದ ಎಕ್ಸ್ಪೆಕ್ಟೆಡ್ ಆಗ ದಂಬ
ಹೌದಾ
ಹಲೆ ಮತ್ ಸುಮ್ನೆ ಅದು ಹ ಒಂದಿ ಆಗದ ಬರ್ತ ಬರ್ದ ಅಂತ ಕೈ ಗೊ ಜಟ್ ಮುಗ ಇತ್ತು ಊಟ ಇನ್ನು ಹೊೋಲಕ್
ಹ್ಮ್ ಸರಿತಗ ವಡಾನ್ ಸರ್ಕಾರ ಕತ್ರ ಅಮಲನೆ
ಹಾ ಆಯ್ತು
ಬಾಯ ಎ ಬಸಕ್ ಬ ಲಯಬ ಹಲೋ ಹಲೋ ಇಲ್ಲಿ ವಾಡನ್ ಸರ್ಕ ವಾಡನ್ ಸರ್ಕಾರಾರಿಗದ ರಾಮಲಾಸ್
ಹಾ ಆಯ್ತ ಹ ಹ